ಹಲೋ
ಹಾ ಎಲ್ಲಿದ್ವಿ
ಜುರಿಗ್ ಬಂದಿ ಬಂದಿದ್ದೆ ಏಕೆ
ಯ ಸುಮ್ಮನೆ ಮಾಡಿದ್ದೆ ಏನ್ ಮಾಡ್ತೀರಾ ಏನು ಅಂತ ಕೇಳೋಕೆ
ಹ್ಮ್ ನೀನ್ ಎಲ್ಲಿದೀಯ
ನಾನು ಊರಲ್ಲಿದ್ದೆ ಏನ್ ಮಾಡ್ತಿರ ಅಲ್ಲಿ
ಇಲ್ಲಿ ಏನು ಇಲ್ಲ ಎಲ್ರೂ ಕುೂತ್ಕೊಂಡ್ ಮಾತಾಡ್ತಾ ಇದ್ದೀವಿ
ಹೌದಾ
ಹ್ಮ್ ತುಂಬಾ ದಿನ ಆದ್ಮೇಲೆ ಎಲ್ಲರೂ ಅಜ್ಜಿ ಮನೆಗ್ ಬಂದಿದ್ವಲ್ಲಾ ಅದಿಕ್ಕೆ ನೀವ್ ಅಜ್ಜಿ ಮನೆಗ್ ಹೋಗಲ್ವಾ
ನಮ ಏನ್ ಏನ್ ಹೋಗಿಲ್ಲ ಹೋಗ್ಬೇಕು ಇನ್ನ ಲೇಟ್ ನಮ್ಗೆಲ್ಲಾ ಪ್ಲಾನ್ ಏನು ಇಲ್ಲ ಇನ್ನು ನಮ್ದ ಹಿದ್ರು ಮನೆ ಇದುವ ತೋಟಗಳ ನೋಡೋದು ನೋಡ್ಕೊಬೇಕಲ್ಲ
ಹ್ಮ್ ಹ್ಮ್
ನಿನ್ನೆ ನೀವೇನ್ ಹೊರ್ಗಡೆ ಹೋಗಲ್ವಾ ಈಗ ಸಿಂಚೇ ಮೇಲೆ
ಹೋಗ್ತೀವಿ ವ ನಾವು ಹೋಗ್ತೀವಿ
ಹಲೋ ಹಮ ಎಲ್ಲಿಗ್ ಹೋಗ್ತೀರಾ ನೀವು ಸಂಜೆಗೆಲ್ಲ
ತೋಟ ತೋಟ
ಹಾ ನಿಮ್ದು ಐತೆ ತೋಟ
ಹ್ಮ್ ನಮ್ದು ಅಂದ್ರೆ ನಮ್ಮಜ್ಜಿಯ ಅವರ್ದ ಇದೆ ಒಂದು ಐವತ್ ಅರವತ್ ಎಕರೆ ಇದೆ
ಹಾ ಏನ್ ಹಾಕೀರ ಅಷ್ಟಕ್ಕೆ
ಮತ್ತೆ ತೆಂಗೇನ್ ಮರ
ಹೌದಾ ಹಾ ಹೆಂಗ ಐತಿದಲ್ಲ ರ ಆಯ್ತಾ
ಹ್ಮ ಚೆನ್ನ ಐತೆ ಪ್ರಾಫಿಟು ಹಂಗೆ ಇದೆ
ಹ್ಮ ಚೆನ್ನಾಗ ಲಾಭ ಬರುತ್ತೆ ಅಂತಾರಪ್ಪ ಎಲ್ಲಾ ಅಡಿಕೆೆಲೆಲ್ಲ
ಹ್ಮ್ ಚೆನ್ನಾಗ್ ಲಾಭ ಬರುತ್ತೆ ನೀವ ಏನ್ ಹಾಕಿದ್ದೀರಾ
ನಾವವು ಅದೇ ಅಡಿಕೆ ಮತ್ತೆ ತಿಂಗು ಹಾಕಿವವಿ
ಎಕ್ರೆ ಇದು
ಒಂದ ಐಟ್ ಎಕರ್ ಐತಂದುುವ ಒಂದು ಟು ಎಏಕರ್ಸ್ ಅಲ್ಲಿ ಫುಲ್ ತಿಂಡಿ ಐತೆ ಇನ್ನೊಂದ್ ಸಿಕ್ಸ್ಏಕರ್ಸ್ ಈ ಅಡಿಕೆ ಹಾಕಿವಿ
ಹ್ಮ್ ಹ್ಮ್
ಚೆನ್ನ ಎಲ್ಲ ಬಯ್ತು ಮಾತ್ರ ಅವ್ರರಿಗೆ ಅಲ್ಲಿ ಈಗ ರೀಸೆಂಟ್ ಇಲ್ಲಿ ರೀಸೆಂಟ್ ಆಗಿ ಒಂದು ನೂರ್ ನೂರ್ ಲೋಡು ಮಣೋಡ್ಸಿದ್ವಿ ತೋಟಕ್ಕೆ
ಹೌದಾ
ಹಾ ಆಮೇಲೆ ಗೊಬ್ಬ್ರ ಎಲ್ಲಾ ಹಾಚ್ಬೇಕ ಇನ್ನು
ನನೇಗ ಅಷ್ಟೇ ಅಷ್ಟೆಲ್ಲ ಗೊತ್ತಿಲ್ಲ
ಹೌ ನಾ ಮಣ್ ನೋಡ್ತೀ ಈಗ ಗ ಲ್ಲ ಮಾಡ್ಸಿದ್ವಿ ರಿಸೆಂಟ್ ಆಗೆ ಹಾಗ ಎನು
ಅದನ್ನೆಲ್ಲಾ ಏನಕ್ ಮಾಡಿಸತಾರ
ಅಂದ್ರೀಗ ಇದು ಮರಗಳು ಚೆನ್ನಾಗಿರ್ಲಿ ಆಮೇಲೆ ಫುಲ್ ಗಟ್ಟಿಯ ಇರ್ಲಿ ಅಂತ ಹ್ಮ್ ಅಂದ್ರೆ ನಾವು ಕೆರೆಮಣಂತ ಬರ್ತಾಗತ್ತಾ ಹೌದ್ರ ಸೊರ್ಸ್. ಕೊಡ್ತಿನಿ.
ಅಂದ್ರೆ ಪ್
ಹಾ ಫಲ ಚೆನ್ನಾಗ್ ಕೊಡುತ್ತೆ ಆಮೇಲೆ ಅ ಮರಗಳು ಇನ್ನು ಚೆನ್ನಾಗ್ ಸ್ಟ್ರಾಂಗ್ ಆಗಿ ಗಟ್ಟಿ ಆಗ್ತದೆ ಬೊಟ್ಟೆ ಎಲ್ಲಾ ಚೆನ್ನಾಗ್ ಆಗತ್ತೆ ಅದಕ್ಕೆ.
ನಮಿಗ್ದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ ನಮ್ಮಜ್ಜಿ ತಾತ ಹೋಗ್ತಿರ್ತಾರೆ ನೋಡ್ತಿರ್ತಾರೆ.
ಹಾ ನೀವು ಹೋಗ್ತೀರಲ್ಲ ಅವ್ಗ ಗೊತ್ತಾಗ ಅಲ್ಲ ಇಲ್ ಹೆಂಗೈತೆ ಏನು ಅಂತ.
ಅಂದ್ರೆ ನೋಡ್ತೀವಿ ನಮ್ ಅಜ್ಜಿ ಹೇಳುತ್ತೆ ಹಿಂಗಿದ್ರೆ ಮರ ಚೆನ್ನ ಐತೆ ಅಂತ ಇದಕ್ಕೆ ವಯಸ್ ಆಗೈತ್ ತೆ ಅಂತ.
ಹಾಂ
ಹಂಗೆ ಇದು ಇಷ್ಟ್ ಕಾಯ್ ಬಿಡುತ್ತೆ ಇದ್ರಲ್ ಹಿಂಗ್ ಗೆ ಅದೆಲ್ಲ ಹೇಳ್ತಿರುತ್ತೆ ಅಂದ್ರೆ ನೀವು ಅಡಿಕೆ ಹೆಂಗ್ ಮಾಡ್ ತೀರಾ ನೀವೇ ಅಂದ್ರೆ ಯಾರಿದ್ರು ಕೊಡ್ತೀರಾ?
ನಾವ್ ಕೇಣಿ ಕೊಟ್ಬಿಡ್ತೀವಿ. ಇಲ್ಲ ಕೇಣಿ ಕೊಟ್ಬಿಡ್ತೀವಿ ಏನುಕಂದ್ರೆ ಈಗ ನಾವೆ ಮತ್ ಕೇಣಿಗೆ ಜಾಯಿಂಟ್ ಫ್ಯಾಮಿಲಿಂದ ಮಾಡ್ತಿದ್ವಿ. ಈಗೆಲ್ಲ ಭಾಗ ಆಗ್ಬಿಟ್ ವಿ ಮೊದ್ಲು ಜಾಯಿಂಟ್ ಫ್ಯಾಮಿಲಿ ಲಿದ್ದಾಗ ಒಬ್ಬೊಬ್ರು ಒಂದೊಂದ್ ನೋಡ್ಕೊಳ್ಳೋರು ಹಂಗಾಗ್ ಕರೆಕ್ಟಾಗ್ ಎಲ್ಲ ಮಾಡ್ತಿದ್ವಿ.
ಹ್ಮ್ ಹ್ಮ್
ಈಗ ಸಪ್ರೇಟ್ ಆಗ್ಬಿಟ್ಟೀವಿ ಹಂಗಾಗಿ ಇದ್ ಮಾಡ್ತೀನಿ ಅಷ್ಟೆ. ಕೇಣಿ ಕೊಟ್ಬಿಡ್ತೀನಿ ಈಸ್ಕೊಣಕ್ ಹೋಗಲ್ಲ ಇಲ್ಲಾಂದ್ರೆ ಈಗ ನಾವೇ ಎಲ್ಲ ಬೀಸ್ಬೇಕು ಎಲ್ಲಾ ಇದ್ ಮಾಡ್ಬೇಕು. ಈಸ್ಕಬಿಡದ್ ದು ಹಂಗಾಗಿ ಈಗ ಹೆಂಗಂದ್ರೆ ಕೇಣಿ ಕೊಡ್ತೀವಿ ಈಗ ಎಷ್ಟ್ ಕೇಣಿ ಕೊಡ್ರಿ ಅಂದ್ರೆ ಟೆನ್ಷನ್ ಇರಲ್ಲ ಅವ್ರಾಗ್ ಅವರೇ ಬರ್ತಾರೆ ಕಿತ್ಕಂತಾರ್ ಹೋಗ್ತಾರವರೇ ಎಲ್ಲ. ಅಮೌಂಟು ಕೊಡ್ತಾರೆ ಅದುಕ್ ಎಷ್ಟಾಯ್ತು ಏನು ಅಂತೆಲ್ಲ. ಆಮೇಲೆ ಅವತ್ತಿಂದು ಏನು ಲಾಭ ಉಳ್ಸಿರುತ್ತೋ ಆ ಲಾಭದ್ ಮೇಲೆ ನಾವು ಕೊಡ್ತೀವ್ ಅಲ್ಲಿಗೆ.
ಹ. ನಮ್ಮ ಅಜ್ಜಿ ಅವರ್ದು ಅಂದ್ರೆ ಹಂಗೆಲ್ಲಾ ಕೊಡಲ್ಲ.
ಹಾ
ಅವ್ರೆ ಎಲ್ಲಾ ಮಾಡ್ತಾರಂದ್ರೆ ಕೂಲಿಯರ್ನ ಇಟ್ಬುಟ್ ಟು ಅವ್ರೇ ಇದೆಲ್ಲಾ ಮಾಡಿ ಅವ್ರೇ ಮಾರ್ಕೆಟಿಗ್ ಹಾಕಿ ಮಾಡ್ತಾರೆ ನಮಿಗ್ ಲಾಭ ಚೆನ್ನಾಗ್ ಬರುತ್ತೆ. ಅಂದ್ರೆ ಒಂದೊಂದ್ ಕ ಅಡಿಕೆ ಒಗ್ರು ಇರುತ್ತೆ ಒಂದೊಂದ್ ಚೆನ್ನಾಗಿರುತ್ತೆ ಹಾಕೊಬೇಕಾದ್ರ.
ಹಾ
ಆತರ ಮತ್ತೆ ಎಳ್ನೀರೆಲ್ಲ ಸ್ವೀಟ್ ಇರುತ್ತ ನಿಮ್ದು.
ಹಾ ನಮ್ದೆಲ್ಲಾ ಚೆನ್ನಾಗಿರುತ್ತೆ ಆಮೇಲೆ ಈಗ ಎಳ್ಳನೀರ್ಲ್ಲ ಲಾಭ ಹಂಗೆ ಐತಲ್ಲಾ.
ಹ್ಮ ಅಂ ದ್ರೆ ಕಾಯಲ್ ಏನು ವೇಸ್ಟ್ ಆಗಲ್ಲ.
ಯಾಕಂದ್ರೆ ಎಳನೀರ್ ಕೊಡ್ತೀವಿ ಇಲ್ಲಾಂದ್ರೆ ಅಲ್ಲ ಎಳ್ನೀರ್ ಏನ್ ಕೊಡಲ್ಲ ನಾವು ಕಾಯಿಗಳ ಕೊಟ್ಬಿಡ್ತೀವಿ ನಾವ್ ಎಳ್ನೀರೆಲ್ಲಾ ಸರಿ ಆಗಲ್ಲ ಹ
ಬೇಸಗೆ ಸೀಸನ್ ಬಂದಾಗೆಲ್ಲ ಎಳ್ಳೀರೆಲ್ಲಾ ಹಾಕ್ ಮಾರಲ್ವಾ
ಬೇಸ ಕೆಸ ಎಲ್ಲಾ ಎಳನೀರೆಲ್ಲಾ ನಾವ್ ಮಾರಕ್ಕೆ ಹೋಗಲ್ಲ ಎಳನೀರೆಲ್ಲ ಮಾರಿದ್ವಿ ಅಂದ್ರೆ ಸುಮ್ಮ್ನೆ ಸರಿ ಆಾಗಲ್ಲ ಅದ್ರ ಬದಲು ಕಾಯ್ ಕೊಡ್ತವಿ ಅಂದ್ರೆ ರಿಸ್ಕ್ ಕ್ಕಿರಲ್ಲ ಬೆಷ್ಟು
ಹೌದೌದು
ಹ ಅದಕ್ಕೆ ಸುಮ್ಮ್ನೆ ಕಾಯ ಕೊಡ್ತೀವಿ ನಾವೆಲ್ಲ ನೀವು ನೀವು ಏನ್ ಎಲ್ಡರ್ ಮಾಡ್ತೀರಾ
ಇಲ್ಲ ಎಲ್ಲಾರ ಅಜ್ಜಿಯವ್ರು ಕಾಯಿ ಅದನ್ನೆಲ್ಲ ಮಾರ್ತಾರೆ ಅಂದ್ರೆ ಒಂದೊ ಸಲ ಬಿದ್ದಿರ್ತವೆ ಅಲ್ವಾ ಅದನ್ನೆಲ್ಲ ಮನೆ ಹತ್ರ ಇರೋರಿಗೆ ಕೊಡ್ತಾರೆ
ಹೌದಾ
ಹ್ಮ್ ಅಂದ್ರೆ ಅವರೇ ಬರ್ತಾರೆ ಕಾಯಿ ತಗೊಂ ನೋಗಕ ಇಷ್ಟು ಇಷ್ಟ್ ರೇಟಿಗೆ ಅಂತ ಮಾತ್ರ ಮಾತಾಡ್ತಾರ
ಹಾ
ಅವ್ರೆ ಕೊಟ್ಬಿಡ್ತಾರ
ನಾವು ಮುಂಚೆ ಜಾಟುಂಡ್ ಬ ಇದಿದ್ದೇವೆ ಹಗೆ ಅಂದ್ರೆ ಕಾಯ್ ಕೊಡ್ತಿಲ್ಲ ಯಾದನ್ನ ಕಟ್ ಇಟ್ ಕಂತಿದ್ವಿ ಒಂದ್ ವರ್ಷ ಆಗ್ತನ ಅಂತ್ಲೇ ಕೊಬ್ರಿ ಅದವಲ್ಲ ಕೊಬ್ಬರಿ ಆದ್ಮೇಲೆ ಅಂದ್ರೆ ಸುಲ್ಸಿ ಕೊಡ್ತಿದ್ ಒಂದು ಹತ್ ಸಾವಿರ ಅಥವಾ ಹನ್ನೆರಡ್ ಸಾವಿರ ಕೊಬ್ರಿ ಅವಡ ಹೋಗ
ಹ ಕೊಬ್ಬರಿಗೂ ಹಂಗೆ ಇದ್ದಾರೆ ಏಟು
ಹ್ಮ್ ಈಗ ಸುಮ್ಮನೆಲ್ಲ ಅವ ಕಾಯ ಕಾಯ ಮಾಡ್ಬಿಡ್ತಿವಿ ಅವೆಲ್ಲ ಸ್ಟಾಕ್ ಮಾಡಿ ಇಟ್ಕೋತ್ತಿಲ್ಲ.
ಮತ್ತೆ ನಾವು ಹುಣಶೆ ಮರ ಇದಾವೆ ನಮ್ಮವು
ಹುಂ
ಹುಣ್ಸೆ ಹಣ್ಣೆ ಎಲ್ಲಾ ಬಿಡ್ತವಲ್ವಾ ಅದನ್ನು ಅಷ್ಟೇ ಅವ್ರಿಗ ಕೊಟ್ ಬಿಡ್ತೀವಿ ಅಂದ್ರೆ ಒಂದ್ ಮರ ಇಷ್ಟ್ ರೇಟಿಗೆ ಅಂತ ಕೊಡ್ತೀವಿ
ಹಾ
ಅವರೆ ಬಂದು ಅದನ್ನೆಲ್ಲಾ ತಗೊಂಡ ಹೋಗ್ ತರ ಇನ್ನು ಒಂದು ನಮಿಗ್ ಮನೆಗ್ ಬೇಕಿರುತ್ತಲ್ವಾ
ಹಾ
ಅದು ನಾವೇ ತಗೋಬಂದು ಅದನ್ ಸಿಪ್ಪೆ ಎಲ್ಲ ತೆಗ್ದಿ ಅದನ್ನೆಲ್ಲಾ ನೀಟ್ ಕ್ಟಾಗ ಸೋಸ್ಬಿಟ್ಟು ಒಣ್ಗ ಹಾಕಿ ತಗ್ದಿಟ್ಕೊಂತಾರ ಅಂದ್ರೆ ಮನೆಯಲ್ಲಿ ಏನುಕದ್ರು ಸಾಂಬಾರ್ ಅದು ಇದು ಮಾಡ್ದಗ ಬೇಕಾಗುತ್ತಲ್ವಾ
ಹಾ
ಅದಕ್ ಯೂಸ್ ಮಾಡ್ಕೊಳಕ್ಕೆ ಅಂತ ಅದು ಮಾಡ್ತೀವಿ
ಹಾ
ಕಡೆ ಒಂದ್ ಸ್ವಲ್ಪ ಜಾಗದಲ್ಲಿ ಹೂವು ಹಾಕಿದೀವಿ ಹ ಅದು ಸಂಜೆ ಟೈಮ್ ಅಲ್ಲಿ ಇಲ್ಲ ಬೆಳಗ್ ಬೆಳಗ್ಗೆ ಹೋದ್ರೆ ಅಷ್ಟೇ ನೀಟಾಗಿ ಕಾಣುತ್ತ ನೀಟಾಗಿ ಬಿಡ್ಸದ ಮುಗ್ ಬಿಡಿಸಬೇಕ ಅದನ್ನೆಲ್ಲ
ನಾ ಬಿಚಲೇಬೇಕಕ್ ಬಿಡಿ ಮತ್ತೆ ಹೆಂಗ ಇಂಗ್ ಕೆ ಮರಗಳು ಎಲ್ಲ
ಹಾ ಚೆನ್ನಾಗಾಗಿದೆ ಚೆನ್ನಾಗಿದೆ ಹುಂ ತೋಟ ಚೆನ್ನ ಐತೆ ಒಂದು ಇವಾಗ ಫುಲ್ ತೋಟ ಎಲ್ಲಾ ನೋಡ್ಬೇಕು ನಮ್ದು ಫುಲ್ ಎಲ್ಲಾ ನೋಡ್ಬೇಕು ನಮ್ಮ ಅಜ್ಜಿಯ ಅವರದು ಅಂತ
ಹಾ ಹಾ ಹಿಂಗೆ ನೀವೇನ ಅಲ್ಲಿ ಇದು ನಿಯರ್ ಬೈ ಇದ್ರಲ್ಲಲ್ಲಿ ಐತ ಏನು ನೀವು ಇದ್ರಾಗ ಹೋಗ್ತೀರಾ ಬೈಕಲ್ಲಿ ಹೋಗ್ತೀರಾ ಅಲ್ಲಿಂದ
ಬೈಕಲ್ಲಿ ಹೋಗ್ಬೇಕ ತುಂಬಾ ದೂರ ಅಂದ್ರೆ ಅಲ್ಲಿ ತೋಟದ್ ಮನೆ ಅಂತ ಕಟ್ಸಿದೀವಿ
ಹಾ
ಅಲ್ಲೂ ಎಲ್ಲಾ ಸಾಮಾನು ಎಲ್ಲಾ ಇಟ್ಟಿದೀವಿ ಅಲ್ಲೂ ಊರ್ ಇರದಾದ್ರೆ ಇರ್ಬೋದು ಬಟ್ ಯಾರು ಇರಲ್ಲ
ಹಾ
ಇವಾಗ ಹಿಂಗ್ ನಾವೆಲ್ಲ ಫ್ಯಾಮಿಲಿ ಬಂದಾಗ ಎಲ್ಲ ಹೋಗಿರ್ತಿವಲ್ಲ ವಾಹ್
ಹಾ
ರೇಷನ್ ಎಲ್ಲ ತಗೊಂಡ್ ಹೋಗ್ತೀವಿ
ಹಾ
ಹೋಗಿ ಅಲ್ಲೆಲ್ಲ ಚೆನ್ನಾಗಿದ್ದು ಊಟ ಎಲ್ಲಾ ಮಾಡ್ಕೊಂಡು ಕಾಫಿ ಟೀ ಎಲ್ಲ ಮಾಡ್ಕೊಂಡು
ತೋಟದ ಮಧ್ಯದಲ್ಲಿ ಊಟ ಮಾಡಕ ಒಂಥರ ಚೆಂದ ಬಿಡಿ ಹಾ ಹಾ ಅದು ಅಲ್ಲಿದ್ದು ಅಲ್ಲಿ ಊಟ ಮಾಡಕ ಅಂತ ಚಂದ
ಹ್ಮ ಹೌದು ಅಲ್ಲೇ ಎಲ್ಲಾ ಮಾಡ್ಬಿಡ್ತೀವಿ ಮನೇಲಿ ಇವಾಗ ರೊಟ್ಟಿ ಮೊಸರನ್ನ
ಹಾ
ಆತರ ಎಲ್ಲಾ ಮಾಡ್ಕೊಂಡಬಿಡ್ತೀವಿ ಹಂಗೆ ಆರಾಮಾಗ ಎಲ್ರುೂ ಕುೂತ್ಕೊಂಡ್ ಸುತ್ತ ನಮ್ಮಜ್ಜಿ ಕೈ ತೂತ್ಕೊಡ್ತಾರೆ
ಹಾ
ಎಲ್ಲ ತಿನ್ಕೊಂಡ್ ಅಲ್ಲ ಆರಾಮಮಗ ಇರ್ತತಿವಿ
ಹೌದಾ ಹಾ
ಅಂದ್ರೆ ಅಲ್ಲಿದ್ರೆ ಈ ಕಡೆಗ್ ಬರ್ಬೇಕು ಅಂತ ಅನ್ಸದಿಲ್ಲ
ಹ್ಮ್ ಯಾಕಂದ್ರೆ ಇವತ್ ಹಳ್ಳಿ ಲೈಫ್ ಅಂದ್ರೆನನೆ ಅದೇ ತರಾನ ಬಿಡಿ ಈಗ ಹಳ್ಳಿ ಹೆಂಗ ಅಂದ್ರ ಹಳ್ಳಿ ಇದ್ದೋರಿಗೆ ಸಿಟಿಗ ಹೋಗ್ ಅನ್ಸ್ತಿರ್ತವೆ ಸಿಟಿಯವ್ರಿಗೆ ಹಳ್ಳಿಗೆ ಹೋದ್ರೆ ಸಾಕು ಅನ್ಸ್ತಿತಂಗೆ
ಹ್ಮ್ ನಂದ್ರ ನಮ್ಮ ಅಜ್ಜಿ ಕಾಸ್ ಎಲ್ಲಾ ಇರ್ತವೆ ಅವು ಒಂ ತರ ಚೆನ್ನಾಗಿದ್ದಾವವು ಕ್ಯೂಟ್ ಕ್ಯೂಟಗ ನಾಯಿ ಮರಿ ಎಲ್ಲ ಇದಾವ ಆಸಾ ಎರಡು ಇದಾವೆ ಎರಡು ನಾಯ್ ಸಾಕಿದ್ದಾರೆ
ಹಾ
ಹ್ಮ್ ಚೆನ್ನಾಗಾಗಿದೆ ಒಂಥರ
ಹಾ
ಅದುೂ ಒಂ ತರಾ ಎಲ್ಲಾ ಮೂಮೆಂಟ್ ಚೆನ್ನಾಗಿರುತ್ತೆ
ಹ ಅಲ್ಲಿ ಎಸ್ಪೆಷಲಿ ನೀವು ಊರಾಗಿದ್ವಿ ಅಂದ್ರೆ ಅಲ್ಲಿ ಇದುಕ್ಕೆಲ್ಲಾ ಚೆನ್ನಾಗ್ ಅಡ್ಜಸ್ಟ್ ಆಗ್ಬಿಡ್ತೀವಿ ಬೇಗ ಯಾಕಂದ್ರೆ ನಾವು ಮುಂಚಿಂದಾನು ಅಲ್ಲೇ ಬೆಳದಿರ್ತೀವಿ ಹಾಗಾಗಿ ಒಂತರಾ ಚೆನ್ನ್ ಅನ್ಸುತ್ತ ಅಲ್ಲಿ ಹೋದಾಗೆಲ್ಲ ಆ ಫಿಲಿಲ್ಲ ಪರೀಕ್ಷೆ ಅಲ್ಲ ಅದೇ ಮತ್ತೆ ಐತೆ ರೋಡ್ ಅಂತ ಐತ ಒಂದ್ ಅರ್ಧ ಎಕ್ರೆ ಆಮೇಲೆ ನಾವ್ ಹೆಂಗ ಮಾಡಿವ್ ಅಂದ್ರೆ ಈಗ ಆಹ ಮನೆಗಂತ ಒಂದೇ ಒಂದ್ ಹಾಕ್ಲು ಐತಷ್ಟೇ ಬಿಟ್ರೆ ನಾವು ಇದು ಕುರಿ ಸಾಕಾಣಿಕ ಎಲ್ಲ ಮಾಡಿ
ಹ್ಮ್ ಹ್ಮ್
ನೀವೇನು ಈ ಥರ ಸಪ್ರೇಟಗ್ ಮಾಡಿಲ್ವಾ
ಹ ಆ ತರ ಎಲ್ಲ ಏನಿಲ್ಲ ಅಂದ್ರೆ ಅಜ್ಜಿ ತಾತ ಇಬ್ರೆ ಅಲ್ವಾ ಹ ಇವಾಗ ಈಗ ಅಮ್ಮ ಅವರೆಲ್ಲಾ ಅಂತ ಅಂದ್ರೆ ಇನ್ನೇನ್ ಇಲ್ಲೇ ಇರ್ತಾರ ಆಲ್ಮೋಸ್ಟ್ ಅಲ್ಲಿ ಹೋಗಲ್ಲ ಮಾಮ ರ್ ಯಾರು ಇರಲ್ಲ ನೋಡ್ಕಳಕ್ ಆಗಲ್ಲ ಅಂತ ಆತರ ಎಲ್ಲಾ ಏನ್ ಮಾಡಿಲ್ಲ
ಹಾ
ಎ ರಾಸ್ಟೇ
ಹಾ
ಹ್ಮ್ ಅವ್ರು ಏನ್ ದಿನಾ ಹೋಗಲ್ಲ ತೋಟುಕ್ಕೆ ಕೂಲಿಯಾರು ಅದ್ವ್ರು ಕೊಟ್ಟ ಬಿಟ್ಟಿರ್ತಾರೆ ಒಬ್ರಿಗೆ ಅಂತ ಹ ಹೆಂಗ್ ನಮಕೆ
ಅಯ್ ಗೊತ್ತು ತಾತರನ ಕೊಡ್ತಾರ ಬಿಟ್ಬಿಡ್ತಾರೆ ಕುಳ್ಳಿ ಅವರಿಗೆ ನೋಡ್ಕೊಳ್ಳಕ್ಕೆ ಅವ್ರ ಬರಿ ಹೋಗೋಗ ಅವ ನೋಡ್ ತಪ್ಪ ಬರ್ತಾರೆ ಅಷ್ಟೇ
ಹ್ಮ ಅಂದ್ರೆ ಅವರಲ್ಲಿ ಹೆಡ್ಡ ಒಬ್ರು ಇರ್ತಾರೆ ಅವರಿಗೆ ಎಲ್ಲಾ ಹಿಡಿದ್ರು ಅವ್ರಲ್ಲ ಬಂದ್ ಹೇಳಿ ಹಿಂಗ್ ಹಿಂಗೆ ಅಂತ ಹೇಳಿ ಹೋಗ್ತಾರ
ಹಾ ಮತ್ತ್ ನೀವೇನ್ ಯಾವತ್ ಬರೋದು ಮತ್ತೆ
ಹಾ ನೋಡ್ಬೇಕು ಇನ್ನೊಂದ ಮೂರ್ ನಾಲ್ಕ್ ದಿನ ಅಂತಿದರೆ
ಹಾ
ಇದ್ದು ಚೆನ್ನಾಗ್ ಊಟ ಎಲ್ಲತ್ ಮಾಡ್ಕೊಂಡ್ ಆರಾಮಾಗಿದ್ ಬರೋಣ ಅಂತ
ಓಕೆ ಹಂಗೆ ಟೈಮ್ ಮಾಡ್ಕೊಂಡ್ ಬನ್ನಿ ಅಷ್ಟೇ ಹ್ಮ್ ಮತ್ತೆ ಟೀ ಕಾಫಿ
ಇನ್ ಇವಾಗ ಕು ಇನ್ನ ಇಲ್ಲ ಇವಾಗ ಒಂದೇ ಸಲ ತೋಟದಲ್ಲಿ ಹೋಗ್ಬಿಟ್ಟ ಅಲ್ಲೇ ಕುಡಿಯೋದು
ಹೌದಾ ಮತ್ತೆ ಈಗ ತೋಟಕ್ಕೆ ಹೋಗ್ತೀರಾ ಅಂದ್ರೆ ಮತ್ತೆ ಅಲ್ಲಿಂದ ಬರ ಈಗೆ ಎಷ್ಟೊತ್ ಆಗುತ್ತೆ
ಇಲ್ಲ ಅಲ್ಲೇ ಉಳ್ಕೊಂತೀವಿ ಇವಾಗ ಇನ್ನೇನು ಅಲ್ಲೇ ಊಟ ಮಾಡ್ಕೊಂಡ್ ಅಲ್ಲೇ ಉಳ್ಕೊಂತೀವಿ ಮನೆ ಇದೆ ಅಲ್ಲ ಆಟ ಆಡ್ ಕಕೊಂಡ್ ನಾಳೆ ಹಂಗೆ ಕಡೆ ಬರೋದು
ಹ್ಮ್ ನಾವು ಬೆಳಿಗ್ಗೆ ಎಲ್ಲ ಹೋಗಿದ್ದೀವಿ ಸ್ವಲ್ಪ ಹತ್ತು ಹೊರ್ದ ಕೆಲ್ಸ ಇತ್ತು ಎಲ್ಲ ಮುಗುಸ್ ಬಂದಿದ್ ಈಗ್ ಬಂದೆ
ಹ್ಮ ಸರಿ ಕರೀತಿದಿದ್ದಾರೆ ಹೋಗ್ಬೇಕು
ಓಕೆ ತಾಲಿ ಆಯ ಕುಡಚ ಬಾಯ